ಹಲೋ
ಕೇಳಿಸ್ತಿದೀಯ ರೇಖಾ?
ಹಾ ನಿಮ್ಗೆ
ಹಾ
ಹಾ ಏನ್ ಮಾಡ್ತಿದೀರ ಹಾ ಚಾ ಕುಡಿದ್ರಾ? ನಮ್ದುನಿಲ್ಲ. ಹಾ ಕೇಳಿಸ್ತಿದೆ ನಿಮ್ಗೆ ಹ್ಮ
ಮಳೆ ಬರ್ತಿದಿಯಾ ಅಲ್ಲಿ
ಇಲ್ಲ ಮೋಡಾಗಿದೆ ಇನ್ನು ಮಳೆ ಬರ್ತಿಲ್ಲ ಅಲ್ಲಿ.
ಹಾ ಇಲ್ಲಿ ನಿಧಾನಕ್ಕೆ ಬರ್ತದ್
ಹಾ ಇಲ್ಲಿ ನಿನ್ನೆ ಬರ್ತಿತ್ತು ಬಟ್ ಇವತ್ ಬರ್ತಿಲ್ಲ ಇನ್ನು ನೋಡ್ಬೇಕು.
ಹಾ ಅದೇನ್ ನೋಡುದಿಲ್ಲ ಅದಾಗಿ ಬರುತ್ತೆ.
ಹಾ
ನಮ್ಮೂರ್ ಕಡೆ ಎಲ್ಲಾ
ನಿಮ್ಮೂರ ಕಡೆ ನಾವ್ ಜಾಸ್ತಿ ಬಂದೇ ಇಲ್ಲ ಇನ್ನು.
ಹ ಜಾಸ್ತಿ ಅಂದ್ರೆ ಒಂದ್ಸಲಾನೂ ಬಂದಿಲ್ಲ.
ಆ ಹಾ ಒಂದ್ಸರಿ ಬಂದೇ ಇಲ್ಲ.
ಹಾ ಅಂದ್ರೆ ನಮ್ಮೂರ್ ಕಡೆ ಬಂದ್ರೆ ನೋಡಂತ ಜಾಗಗಳು ತುಂಬಾ ಇದೆ.
ಹೌದಾ ನಿಮ್ ಸೈಡ್ ಏನ್ ಬಂದಿಲ್ಲ ನಾವು ಬಿಜಾಪುರ ಬಾದಾಮ್ ಮಿ ಐಹೊಳೆ ಹಿಂಗ ಶಾಲೆಯಿಂದ ಪ್ರವಾಸಕ್ ಹೋಗಿದ್ವಿ.
ಹಾ ಬಿ ಬಿಜಾ ಪುರ್ ಬಂದಿದ್ರ ಬಿಜಾಪುರಲ್ಲಿ ಚೆನ್ನಾಗಿದೆ ಜಾಗ.
ಹಾ ಬಿಜಾಪುರ ಬಾದಾಮಿ ಐಹೊಳೆ ಪಟ್ಟದ್ ಕಲ್ಲು ಪಟ್ಟದ ಕಲ್ಲು ಇವೆಲ್ಲಾ ನೋಡಿವಿ.
ಟೈಮಲ್ಲಿ ಟುರ್
ಹಾ ಪ್ರವಾಸಕ್ ಹೋಗಿದ್ವಿ ನಮ್ಮ ಕ್ಯಾಸ್ಟ್ ಗೆ ಫ್ರೀ ಇತ್ ಅವಾಗ ಹೋಗಿದ್ವಿ ಮೂರ್ ದಿನ ಮತ್ತೆ ನೀವು ಹಾ ನೀವು ಶಾಲೆಯಿಂದ ಪ್ರವಾಸಕ್ ಹೋಗಿದ್ರ?
ಸಾಲಿಯಿಂದ ಪ್ರವಾಸಕ್ಕೇನು ತ ಹೋಗಿರ್ಲಿಲ್ಲ.
ಹಾ
ಹ ಅವ್ ಇವಾಗೇನ್ ನೋಡ್ಬೇಕಷ್ಟೆ ಅವಾಗೇನ್ ಹೋಕಿರ್ಲಿಲ್ಲ. ಸುಮ್ಮನೆ ಇವಾಗ ಅವಾಗಲ್ಲಿ ಬೇರೆ ಬೇರೆ ನೋಡ್ಬೇಕ ಅನ್ಸ್ದಾಗ
ಹ ಹ್ಮ ನಾವು ಶಾಲ್ ಲೇ ಯಿಂದಾನೇ ಬಳ ಸರಿ ಹೋಗಿವಿ.
ಹ ಹಾ
ಕ್
ಅಂದ್ರೆ ನಮ್ ಕಡೆ ನಮ್ಮ್ ಯಾದಗಿರಿ ಕಡೆ ಬಂದ್ರೆ ನೋಡೋಂತ ಜಾಗ ಇದ್ ದಾವೆ ಅಂದ್ರೆ ಕಲಬುರ್ಗಿ ಯಾದ್ಗಿರಿಲ್ಲಿ ಬಿಜಾಪುರಲ್ಲಿ ಗೋಲ್ ಗುಮಟ ಫೇಮಸರ್ ನೋಡಿದ್ರ ಅನ್ಸು
ಹಾ ನೋಡಿವಿ.
ಹಾ ಅದು ಫೇಮಸ್ಸು ಅದ್ರದ್ದೊಂದು ಇತಿಹಾಸನೇ ಇದೆ.
ಹೌದು ಹಾ ಇನ್ನೇನು ಬಿಜಾಪುರ ಅಲ್ಲಿ ಜಾಸ್ತಿ ಬಿಸ್ಲು.
ಹಾ ಬಿ ಈ ನಮ್ ಕಡೆ ಬಂದ್ರೆಲ್ಲ ಜಾಸ್ತಿ ಬಿಸಿಲು ಈ ರಾಯಚೂರು ರಾಯಚೂರು ಬಿಸಿಲು ನಾಡು ಅಂತಾನೇ ಪ್ರಸಿದ್ಧ. ಹ್ಮ ಮತ್ತೆ ಯಾದ್ ಗಿರೆ ಮತ್ತೆ ಕಲ್ಬುರ್ಗಿ ಇದೆಲ್ಲ ಮಿಲ್ಲ್ನಾಡ್ ಅಂತಾನೆ ಪ್ರಸಿದ್ಧ ಆಗೈತ್. ಹಾ ನಿಮ್ ಕಡೆ ಎಲ್ಲಾ ಸ್
ಹಾ ನಮ್ದ ಇಲಕ್ಕಿ ನಾಡ್ ನಮ್ ಕಡೆ ಬಿಸ್ಲ ಅಷ್ ಅಷ್ಟೊಂದಿರಲ್ಲ ಹಂಗೆ ಒಂದ್ ಮೀಡಿಯಂ ಅತ್ತೈತಿ ಬಟ್ ಬಿಜಾಪುರ್ ಸೈಡ್ ಜಾಸ್ತಿ ಬಿಸ್ಲು.
ಹಾ ನಿಮ್ ಕಡೆ ಏನ್ ಬೆಳೆ ಎಲ್ಲ ಬೆಳಿತಿರಿ.
ನಮ್ ಕಡೆ ಹತ್ತಿ ಗೊಂಜೋಳ ಶೇಂಗಾ ಮೆಣ್ಸಿನ್ಕಾಯಿ ಅಷ್ಟೆ.
ಗೊ ಗೊಂಚಾಳ್ ಅಂದ್ರೆ ಗೊಂಚಾಳ್ ಅಂದ್ರೆ. ಹಾ ಮೆಕ್ಕೆಜೋಳ ನಮ್ ಕಡೆ ಎಲ್ಲ ಅ ಹೌದೌದು ನಾವ್ ಮೆಕ್ಕೆಜೋಳ. ಳ ಅಂತ ಕರೀತೀವ್. ಕೇಳಿತ ಇದೆ ಅದ್ರಗ್ ಗೊಂಚಾಳ ಅಂತ ನಿಮ್ ಕಡೆ ಎಲ್ಲ ಗೊಂಜಾಳ ಅಂತೀರಲ್ಲ.
ಹಾ ನಾವ್ ಗಂಜೋಳ ಅಂತ ಮತ್ತೆ ಇಲ್ಲಿ ಶೇಂಗಾ ಅಂತೀವಿ ಒಂದೊಂದ್ ಸೈಡ್ ಕಡ್ಲೆ ಬೀಜ ಅಂತಾರ.
ಹೌದೌದು. ನಮ್ದೆಲ್ಲ ಯಾದ್ಗಿರ್ ಇವಗ್ ಡೆವಲಪ್ ಆಗ್ತಿದೆ ಡೆವಲಪಿಂಗ್. ಅಂದ್ರ್ ಸೂಪಚ್. ಚೆನ್ನಾಗ್ ಆಗ್ತಿದೆ. ಹ್ಮ್ ಜಿಲ್ಲಾ ಆದ್ಮೇಲೆ ಚೆನ್ನಾಗ್ ಆಗ್ತದ. ಹ್ಮ ನಮ್ದು ಜಿಲ್ಲೆನೇ ಬಟ್ ಇನ್ನು ಡೆವಲಪರ್ಸ್ ಆಗಿಲ್ಲ. ಹಾ ಅಲ್ಲೆ ಹತ್ತತ್ರ ತುಂಬಾ ನಿಮ್ ನಿಮ್ ಕಡೆಲ್ಲ ಹತ್ತತ್ರ ಜಿಲ್ಲೆಗಳೆ ಇರುತ್ ತಕ್. ಧಾರ್ವಾಡ್ ಬಾಗಲ್ಕೋಟೆ.
ಮತ್ತೆ ನೀವು ಜೋಗ ನೋಡೀರಾ.
ಜೋಗ ಶಿವ್ಮ್ಮೋಗ. ಜೋಗ್ ಪಲ್ಸ್. ಜೋಗ ಜಲಪ್ ಪತ. ಅತಿ ದೊಡ್ಡ ಕರ್ನಾಟಕದದ್ ಕರ್ನಾಟಕದ ಅತಿ ದೊಡ್ಡ ಜಲಪ. ತ್ತ. ಹಾ ನೋಡಿಲ್ಲ ಕೇಳಿದ್ದೀನಿ.
ಹಾಂ ಓ ಹಾಂ ನಾನ್ ಹೋಗಿನಿ ಮೂರ್ ಮೂರ್ ಸಾರಿ.
ಹೋದ ಸಲ
ಚೆನ್ನಾಗಿದೆ ಅಂತಾಯ್ ಕೇಳಿದ್ದೆ ಆದ್ರೆ ಹೋಗಿರ್ ಆ ಆ ಏನೋ ಅ ಕಿ ಅಷ್ಟೆ ಅಂದಿರದ ಕೇಳಿದು ಮತ್ತದ್ನೆಲ್ಲ ನೋಡಕ್ ಹೋಗಿಲ್ಲ ಹೋಗ್ಬೇಕು. ಮಳೆ ಇದ್ದಾಗ ಹ್ಮ್ ಹ್ಮ್ ಹ್ಮ್ ಹ್ಮ್ ನಿಮ್ಮೂರ್ ಕಡೆಲ್ಲ ಬಿತ್ತಿದ್ದಾರ ಅಂದ್ರ ಬಿ ತ್ತನೆ ಮಾಡ್ತಾರಲ್ಲ ಬಿತ್ತನೆ ಮಾಡ್ತಿದಾರ?
ಹಾ ನಮ್ಮೂರಲ್ಲಿ ಮಾಡಿದ್ ದ್ರು ಬಟ್ ಮಳೆಯಿಂದ ಏನು ಇನ್ನು ಕಾಳ್ ಮೊಳಕೆ ಬರ್ಲಿಲ್ಲಕ್ಕೆ ಮತ್ತೆಲ್ಲ ತೆಗ್ದಾರೆ ಮತ್ತೆ ಮಳೆ ಬಂದ್ಮೇಲ್ ಬಿತ್ತನೆ ಮಾಡ್ತಾರೆ.
ನಮ ನಮ್ಮೂರ್ ಕಡೆ ಮಳೆನೆ ಬರ್ತಿಲ್ಲ ಅಂತ ಅದಕ್ ಕ್ಕೆ ಸುಮ್ನಾಗಿರೋದು ಇವಗೆ ಕೆಲವೊಂದ್ ಕಡೆ ಆ ಮಾಡಿದ್ದಾರೆ ಕೆಲವೊಂದ್ ಕಡೆ ಇನ್ನು ಹಂಗೆ ಉಳ್ಕೊಂಡ್ ಐತೆ ನಮ್ದು ಒಂದ್ ಹತ್ತ್ ಏಕರೆ ಐತೆಲ್ಲ ಅದ ಉಳ್ಕೊಂಡ್ ಐತೆ ಇನ್ನು ಹಂಗೆ
ಹಾ ಒಂದ ತಿಂಗಳ ಹಿಂದೆ ಜಾಸ್ತಿ ಮಳೆ ಬಂತು ಬಟ್ ಈಸ್ ಈ ಮಂತ್ ಮಳೆ ಇಲ್ವೆ ಇಲ್ಲ.
ಹಾ ಅದು ಕರೆಕ್ಟ್ ಆಗಿ ಮಳೆಗಾಲದಲ್ಲಿ ಮಳೆ ಬರ್ಬೇಕು ಬೇಸಿಗೆಗಾಲದಲ್ಲಿ ಜಾಸ್ತಿ ಬಿಸಿಲು ಇರ್ಬೇಕು ಚಳಿಗಾಲದಲ್ಲಿ ಚಳಿನೇ ಬರ್ಬೇ
ಹಾ
ಹ್ಮ ಬರ್ತಿದೆ ಕೆಲವೊಂದ್ ಕಡೆ ಆಗ್ತಿದೆ ಮಳೆ ಕೆಲವೊಂದ್ ಕಡೆ ಆಗ್ ತಿಲ್ಲ
ಹಾಂ
ಶಿಗ್ಗಾಂವ್ ಕೇಳಿಲ್ಲ ಆ ಅಂದ್ರೆ ಹತ್ರಾತ್ ಹತ್ರ ಆಗುತ್ ಅನ್ಸು
ಹಾಂ ಹತ್ರ ಆಗ್ತೈತಿ.
ಹಾಂ
ಇಲ್ಲಿ ಮಳೆ ಏನಿಲ್ಲ. ಮಳೆಯಿಂದಾನೇ ರೈತರಿಗೆಷ್ಟೆಲ್ಲ ಕಷ್ಟಗಳು ಬರ್ತೆ ಮಳೆ ಬಂದ್ರೆ ಚೆನ್ನಾಗಿರ್ತದ್ ಬಿತ್ತನೆ ಮಾಡಕ.
ಹಾಂ
ಮತ್ತೆ ನಿಮ್ಗೆ ಯಾವ ತರ ಆಹಾರಗಳಿಷ್ಟ?
ಇಷ್ಟ ತಿಂತೀನ್. ಮೀನೆಲ್ಲಾ ಕಡಿಮೆ, ಸಿಗಲ್ಲ ನಮ್ ಕಡೆ, ಸ್ವಲ್ಪ ಸಿಗುತ್ತಾ ಕಡೆಂಗ
ಹ್ಮ್ ಹಾಂ ಅಂದ್ರೆ ನಿಮ್ ಕಡೆ ಜಾಸ್ತಿ ಸಿಹಿ ಮಾಡ್ತಾರ ಆರ್ ಕಾರಲ್
ಹಾ ನಮ್ ಕಡೆ ಎಲ್ಲ ಎರಡು ಅಂದ್ರೆ ಜಾಸ್ತಿ ನಾವು ಖಾರ ತಿಂತೀವಿ ನಮ್ಮೂರ್ ಕಡೆಲ್ಲ ಜಾಸ್ತಿ ನಾವು ಖಾರನೇ ತಿನ್ನೋದ್ ಹ ಸಿಹಿ ಕಡಿಮೆ ಹ ಮಾಡ್ತಾರೆ ಹಬ್ಬಕ್ಕೆಲ್ಲ ಸೀಹಿನೆ ಮಾಡ್ತೀವಿ ನಿಮ್ ತರ ನಾವೆಲ್ ಮಾಂಸ ಎಲ್ಲ ಮಾಡಲ್ಲ.
ಹ್ಮ
ಆತರ ದೇವ್ರಿಗ್ ಇರುತ್ತಲ್ಲಾ ಅವ್ರು ಬೇಡ್ಕೊಂಡಿರ್ತಾರೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ನಮ್ ಹಿಂದೂ ಧರ್ಮದಲ್ಲಿ ಇರುತ್ತಲ್ಲ ಪದ್ಧತಿ ಪ್ರಕಾರ
ನಿಮ್ಮ್ ಮನೇಲಿ ಜಾಸ್ತಿ ಸಿಹಿ ಏನ್ ಮಾಡ್ತೀರಾ?
ಸಿಹಿ ಹೋಳಿಗೆ
ಹಾ ಯಾವ್ತರ ಹೋಳಿಗೆ?
ಹ ಹೂರ್ಣದೊಳಗೆ ಅಂತ ಗೊತ್
ಹಾ ಗೊತ್ತು ಗೊತ್ತು
ಹಾ ಹೂರ್ಣದೊಳಿಗೆ ಬಿಟ್ರೆ ನಾವ್ ಯಾವಾಗರ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮವರು ಇದು ಎಂತದು ಶೇಂಗದ ಹೋಳಗೆ ಅಂತ ಬರುತ್ತಲ್ಲ ಹಾ ಅದೆಲ್ಲಾ ಮಾಡ್ತಾರೆ. ಅದೆಲ್ಲ ಮಾಡಿ ಕಟ್ತಾರ ಮತ್ತೆ ಇವ್ ಶೇಂಗಾದ್ ಉಂಡೆ ಎಲ್ಲ ಕಟ್ತಾರ. ಹಾ ನಿಮ್ ಕಡೆ ಎಲ್ಲಾ ಜಾಸ್ತಿ ಸಿಹಿ ತಿಂತರ ಕಾಳ ತಿಂತರ ನೀವೆಲ್ಲ ಹ್ ಆ ಸ್ವಲ್ಪ
ಹಾ ಅದು ರವೆ ಪಾಯ್ಸ ಇಲ್ಲ ಶಾವಿಗೆ ಪಾಯ್ಸ ಅಷ್ಟೇ ಜಾಸ್ತಿ ಹೋಳ್ಗೆ ಎಲ್ಲ ಮಾಡಲ್ಲ. ಮತ್ತೆ ಹಬ್ಬ ಇದ್ದಾಗ ದೇವ್ರಿಗಂತ ಕಡುಬು ಮಾಡ್ತೀವಿ.
ಕಡುಬು ಅಂದ್ರೆ ಉ ಕಡುಬ ಇಲ್ಲ ಇವ್ ಚಜ್ಜಿ ಕಡುಬು ಅಂತ ಬರತ್ತೆ.
ಅದು ಗೊತ್ತಿಲ್ಲ ಹೊ ಅದು ನಮ್ ಸೈಡ್ ಮಾಡಲ್ಲ.
ಆಹಾ
ಹೂರ್ಣದ ಹೋಳಿಗೆ ಅಂತಾರಲ ಅದು ಮಾಡ್ತಾರ.
ನಮ್ ಕಡೆ ಇ ಕಡು ಕಡುಬ ಅಂದ್ರೆ ಚಜ್ಜಿ ಕಡು ಬಂತ ಬರುತ್ತೆ ಅಂದ್ರೆ ಗುಂಡ್ ಗುಂಡಕ್ಕೆ ಸಣ್ಣ ಇರುತ್ತೆ. ಅವೆಲ್ಲ ಮಾಡ್ತಾರ. ಹಾ ಸಜ್ಜಿ ಜೋಳ ಇವೆಲ್ಲ ಬೆಳಿತಾರ.
ಹ್ಮ ನಮ ಸೈಡ್ ಸಜ್ಜೆ ಇಲ್ವೇ ಇಲ್ಲ ಜೋಳ ಬೆಳಿತಾರ ಹಾ
ನಮ್ ಕಡೆ ಎಲ್ಲ ಬೆಳಿತಾರ ಹಂಗೇನಿಲ್ಲ ಹ ಸಜ್ಜಿ ಮೆಕ್ಕೆಜೋಳ ಹತ್ತಿ
ಹಾ ಇವಾಗ್ಲೂ ಹತ್ತಿ ಬೆಳಿತಾರ.
ಹ ಅತ್ತಿ ಇವಗಲ್ಲ ಇ ಇವ ಮಳೆ ಬಂದತಲ್ಲ ಕೆಲವೊಂದು ಕಡೆ ತ್ತಿ ಬೆಳೆದಿದಾರ್. ಹ್ಮ್ ಹ್ಮ್ ರೆ ಹ ತ್ತಿಗಿ ಚೆನ್ನಾಗ್ ಬೆಲೆ ಇರ್ದಲ್ಲ ಅದಿಕ್ಕೆ ಬೆಳಿತಾರ. ಹ ಅದು ಬೇರೆ ಕಡಿಮೆ ಐತಲ್ಲ ಅದುಕ್ಕೆ.
ಹಾ ನಿಮ್ಮನೇಲ್ ಸ್ಪೆಷಲ್ಲು
ನಮ್ ಸೈಡ್ ಜಾಸ್ತಿ ಸ್ ನಮ್ಮ್ ಮನೇಲಿ ಜಾಸ್ತಿ ಚಿಕನ್ನೇ ಮಾಡೋದು
ಚಿಕನ್ ಹಾ ಹಾ
ಮನೆಯಲ್ಲಿ ನಮ್ದು ಮೊದ್ಲೆ ಅವಿಭಕ್ತ ಕುಟುಂಬ. ಸ್ವೀಟ್ ಯಾರ್ಗು ಇಷ್ಟ ಆಗಲ್ಲ.
ಓಹ್
ನಿಮ್ದು ಯಾವ್ ಕುಟುಂಬ?
ನಾವೆಲ್ಲ ಡಿವ್ ಬೇರೆ ಆಗ್ಬಿಟ್ ಟ್ಟಿದಿವಿ ಅಂದ್ರೆ ನಮ್ಮ್ ಮನೇಯಲ್ಲಿ ಸ್ವಲ್ಪ ಜನ ಇರರು ಒಂದ್ ನಾಲ್ಕೈದು ಜನ ಇದ್ದೀವಿ. ಹ
ಅಪ್ಪ ಅಮ್ಮ ಅವ್ರೆಲ್ಲ ಇದಾರೆ. ಹಾ ಆ ಆರ್ ಜನ ಇದೀವ್ ಆರ್ ಜನ ಹ
ಅಂದ್ರೆ ಎಲ್ರಿಗೂ ಅದೇ ಇಷ್ಟ ಏನ್ ಎಲ್ರೂ ಹಾ ಕುಡಿಯ್ ಏನ್ ಬೇರೆ ಬೇರೆ ತಿನಲ್ಲ ಎಲ್ರು ಒಂದೇ ಮಾಡ್ಕೊಂಡ್ ತಿಂತೀವಿ ಒಂದೇ ಕಡೆ ಇರ್ತಿವಲ್ ಹಾ ಕೂಡಿ ಇರಲ್ಲ ಕಡಿಮೆ ಬಟ್ ಕೆಲವೊಂದ್ ಕಡೆ ಕೂಡ ಇರ್ತಾರ ಕೆಲವೊಂದ್ ಕೂಡ್ ಇರ ಅವಾಗೆಲ್ಲ ಹಂಗೆ ಇತ್ತದು ಆ ಕಾಲನೇ ಹಂಗೆ
ಅವಾಗ ಹೊಂದಾಣಿಕೆ ಜಾಸ್ತಿ ಇತ್ತು ಇವಾಗೆಲ್ಲ ಹೊಂದಾಣಿಕೆ ಇಲ್ಲ ಅಷ್ಟೊಂದು.
ತೊಂತರ
ಹಾ ಹ
ಮೋ ಆದ್ ಆ ತರ ಇವಾಗ ಇರಕ್ ಆಗಲ್ಲ ಇವಾಗೆಲ್ಲ ಹೊಡೆದಾಡ್ ದಾ ಪಡದಾಟ ಇದೆ. ಹ್ಮ್ ಹ್ಮ್ ಸರಿ ತಗೊಳ್ಳಿ
ಹಾ ಸರಿ ತೊ
ಇಡಣ ಹಾ